ಹಲೋ
ಹಾ ಹ ಕೇಳುಸ್ಥ ಇದಿಯಾ
ಹಾ ಹ ಕೇಳಿಸಿದೆ ಕೇಳಿಸಿದೆ ನಮ್ಮಣ್ಣ ಗಾಡಿ ತಗೊಂಡ್ ಕಳ್ಸಕ್ ಹೋಗಿದ್ದಾನೆ ಕಳ್ಸ ಗೊತ್ತಲ್ವಾ ದೇವಸ್ಥಾನ
ಹಾ ಹ
ತುಂಬಾ ಚೆನ್ನಾಗಿದೆ ಅಂತೆ ನನಗೆ ಆದುರ್ದು ಈ ತರ್ದು ಎಲ್ಲ ಫೋಟೋ ಕಳಿಸಿ ಕಳಿಸಿ ಹೊಟ್ಟೆ ಉರ್ಸೋದು
ಹ ಆನಂದ ಹಿರೆೇ ಅಷ್ಟತೆ
ನಮ್ಗೆ ಆ ಕಡೆ ನಾವೇ ಸ್ನೇಹಿತರ ಜೊತೆ ಬಸ್ ಅಲಿ ಹೋಗ್ತೀವಂತ ಅಂದ್ರೆ ಬಿಡಲ್ಲ ಆಯ್ತಾ ಅಪ್ಪ ಅಮ್ಮನ ಜೊತೆ ಹೋದ್ರೆ ಅವರು ಅದ್ ಮಾಡ್ಬೇಡ್ರಿ ಇದ್ ಮಾಡ್ಬೇಡ್ರಿ ಅಂತಾರೆ ಅಲ್ವಾ ಈ ಕಡೆ ಇವ್ರು ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ಇವ್ರಿಗೆ ಸ್ನೇಹಿತರೇ ಬೇಕು
ಹಾ
ಸ್ನೇಹತ್ರೆ ಬೇಕು ಏನ್ ಮಾಡಣ ಸುನೆ ಅವ್ರ್ದು ಫೋಟೋಗಳು ನೋಡ್ಕೋ ನಾವ್ ಖುಷಿ ಬಿಡ್ಬೇಕ
ಹೆಂಗ್ ಖುಷಿ ಬೀಳಕ ಆಗತ್ತೆ ಹೆಂಗ ಯೋಚನೆ ಮಾಡ್ತ
ಅವ್ರೇನೋ ಹುಡ್ಗುರಪ್ಪಾ ಗಾಡಿ ಎತ್ಕೊಂತಾರೆ ಹೋಗ್ತಾರೆ ನಮ್ಗೆ ಯಾರಾದ್ರರು ಕರ್ಕೊಂಡ್ ಹೋಗ್ಲೇಬೇಕು ಇವಾಗ ಯಾರು ಇಲ್ದಿರಾ ಹೋಗ್ಬಿಡ್ ಅಂತೀವಿ ಅನ್ಕಳ್ರಿ ನಮ್ಗ ಏನೋ ಧೈರ್ಯ ಆಯ್ತೆ ಅದನ್ ನೀವರ್ ಬಿಡಲ್ಲ
ಅದನ್ನಾನೂ ಬಿಡಲ್ಲ
ಮತ್ತೆ ಹೋಗು ನಾವ್ ಕರ್ಕೊಂಡ ಹೋದ್ರೆ ನಾವ್ ಹೋಗು ಮದ್ವೆ ಆದ್ಮೇಲ್ ಹೋಗು
ಆ ಮತ್ೇಳ್ಬೇಡ್ರಿ ಅವರು ಮದ್ಾಗ ಮುಂಚೆ ಹೋಗ್ಬೇಕು ಅಂತ ಹೇಳ್ತಾರ ಅವರು
ಅವ್ರು ಹೇಳ್ತಾರೆ ನಿಂದು ಈ ವಯಸ್ಸು ಸುತ್ತೋ ವಯಸ್ಸಲ್ಲ ಜವಾಬ್ದಾರಿ ತಗೊಂಡೋ ವಯಸ್ಸು ಅಂತಾರೆ
ಬಾಯ್ ಮಕದ್ ಮಕದ್ ಮೇಲೆ ಆಗ್ಬಿಟ್ಟಿಲ್ಲ ನನ್ ಅವ್ರಗೆಲ್ಲ ಇಷ್ಟ ಮೇಗ ಯಾರ್ ಯಾರ್ ಮದ್ೆ ಮಾಡಳ ಕೇಳಿದ್ರು ನಾನ್ ಹೇಳ ನಾನ್ ಜವಾಬ್ದಿ ತ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದೀನಿ ಅಂತ
ಏನ ಅನ್ನಿ ಹಂಗೆ ಆಗತ್ ಅನ್ಕೊಳಿ ಹೆಣ್ಮಕ್ಳದೆಲ್ಲಾ ಮತ್ತೆ ನೀವೆಲ್ಗೆ ಎಲ್ಗಾದ್ೂ ಹೋಗಿದ್ರಾ
ಏಯ ನಾ ಎಲ್ಗೂ ಹೋಗಿಲ್ಲಪ್ಪಾ ನಾನು ನಮ್ಮ ಮನೇೆಯಲ್ಲಿ ಕೇಳ್ತಾ ಇದ್ದೀನಿ ನಮ್ ಚಿಕಪ್ಪ ಹಿಂಗೆ ಬಟ್ೆ ಎಲ್ಲ ಎದ್ ಬಿಸಾಕ್ತೀನಿ ಸುಮ್ ಸು್ನೆ ಆರ್ಡ್ರರ್ ಮಾಡ್ತಾರ್ ಅಂತ ಇದ್ರು ನಾನು ಆ ಬಟ್ಟೆ ಎಲ್ಲ ಆರ್ಡರ್ ಮಾಡಿರ ಟ್ರಿಪ್ಗೆ ಹೋಗ್ೆ ಟ್ರಿಪ್ ಕಳಸ ಹಾಕೊಂಡ್ ಪೋಟ ಕಾಣುತ್ತೇ ಅಂತ ಹೇಳಿದೆ ಮ ಮಕ್ಕದ್ ಮಕದ ಮೇಲೆ ಆಗ್ಬಿಡ್ತಿ ಈಗ ಟ್ರಿಪ್ ಅಂತ ಯಾರು ಟ್ರಿಪ್ಗೆ ಹೋಗ್ತೀನಿ ಅಂದ್ರೆ ಆರ್ಡ್ರ ಮಾಡ್ಕೋಬೇಕು ಹೋಗಕ್ ಮುಂಚೆ ಹ ಆರ್ಡರ್ ಮಾಡ್ಬಿಟ್ಟಿದ್ದೀರಾ ಹ್ಮ್ ಅಂತ ಹೇಳಿದ್ರು ಹ ಇದಕ್ಕೂ ಮುಂಚೆ ಒಂದ್ ತಿಂಗ್ಗಳ ಆಗಿತ್ತು ನಾನು ಚಿಕ್ ಆ ಇದು ಈಶಾಬ್ ಫೌಂಡೇಶನ್ಗೆ ಹೋಗಿದೆ ಕೊಯಂಬತ್ತೂರ್ ಹತ್ರ
ಕಯಂಬತ್ತೂರ್ದು ಚೆನ್ನಾಗಿತ್ತಾ ಅದಕ್ಕೆ ಮತ್ತೆ ನಮ ಬೆಂಗ್ಳೂರಲ್ಲಿ ಇರೋದು ಎರಡು ವ್ಯತ್ಯಾಸ ಇದೆಯಾ ಏನಾದ್ೂ
ತುಂಬಾ ವ್ಯತ್ಯಾಸ ಇದೆ ನಮ ಬೆಂಗ್ ಚಿಕ್ಕಬಳ್ಳಾಪುರ ತ್ರ ಇರೋದು ಬರೀ ಇದು ಮಾತಾ ತಾನೆ ವಿಗ್ರಹ ಅಷ್ಟೇನೆ ಇರೋದು ಅಲ್ಲಿ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗ್ಬಿಟ್ರ ಅಂದ್ರೆ ವಿಗ್ರಹ ಇರೋ ಕಡೆ
ಹ್ಮ್
ಗ್ರಹ ಮತ್ತೆ ಒಂದ್ ಕಡೆ ಒಂದ್ ಸ್ವಲ್ಪ ಜ್ಞಾನ ಮಾಡಕ್ಕೆ ಕೊಟ್ಟಿ ಒಂದ್ ಐದ್ ನಿಮಿಷ ಅದೆಲ್ಲಾ ಮಾಡ್ತಾರೆ
ಹ್ಮ್ ಹ್ಮ್
ಆಮೇಲೆ ಒಂದ್ ರುದ್ರಾಕ್ಷಿ ಕೊಟ್ಟ ಕಳಿಸತಾರೆ ಅಧ್ಯಾನ ಮಾಡಿದಾದ್ಮೇಲೆ ಇನ್ನೊಂದು ಕಾಲ ಬೈ ಒ ಒಂದ್ ದೇವರ ತರ ಒಂದ್ ಅದನ್ನೇ ಸಪ್ರೇಟ್ ಆಗಿ ಮಾಡಿದ ಅಲ್ಲುನು ಜ್ಞಾನ ಮಾಡಿಸತಾರೆ ಮ ಹತ್ರ ಹೇಳ್ತಾ ಇರ್ತಾರೆ ಅಲ್ಲೇ ಕೂತ್ಕೊಂಡಿರ್ಬೇಕು ಅಂತ ಇರುತ್ತೆ ಮತ್ತೆ ಈ ಗ್ರಹ ಅದು ಅಹ ಬೇರೆ ಕಡೆ ಇನ್ನೊಂದ್ ಕಡೆ ಜನ ಎಲ್ಲಾ ಹೋಗಿ ಎಲ್ಲಾ ನೋಡ್ಬೋದು ಅಹ ಬೇರೆ ಬೇರೆ ದೇವ್ರ ಇದೆ ಹ್ಮ್ ಅಲ್ಲಂ ಹಾಗೇನೆ ಸ್ನಾನ ಮಾಡಕ ಅಂತಾನೆ ಹೆಣ್ಮಕ್ಳಗೆ ಸಪ್ರೇಟು ಅ ಅಂದ್ರೆ ಲಿಂಗ ಸೆಂಟ್ರಲ್ ಇರ್ತ ಆ ಸೆಂಟ್ರಲ್ ಲಿಂಗ ಇದ್ದಾಗ ಪಕ್ಕದಲ್ಲೆಲ್ಲಾ ನಾವು ಜ್ಞಾನ ಮಾಡ್ಬ ನೀರಲ್ಲೇನೆ ಆತರ ಮುಳ್ಗಿ ತೇಳ ಅಹ ಇದ್ ಮಾಡ್ಬೋದು ಅದಕಂತೆ ನಮ್ ಶುದ್ಧವಾಗಿ ಫಸ್ಟ್ು ಅಲ್ಲಿ ಹೋಗೋಕ್ ಮುಂಚ ಮುಂಚೆ ಹ್ಮ್ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದ್ ಶವರ್ ಇಟ್ಟಿರ್ತಾರೆ ನಮ್ಗೆ ಒಂದು ಬಟ್ಟೆ ಕೊಡ್ತಾರೆ ಅದನ್ನ ಆಗ್ಬೇಕ ಹಾಕೊಂಡು ಆ ಶವರ್ ಕೆಳಗಡೆ ನಿಂತ್ಕೊಂಡ್ರೆ ನಮ್ದ ಏನೇನು ಮೇಕಪ್ ಪ್ಪ ಎಲ್ಲಾ ಹಾಕೊಂಡಿರ್ತೀವಲ್ಲಾ ಅದೆಲ್ಲಾ ಹೋಗ್ಬಿಡತ್ತೆ ಅದೆಲ್ಲಾ ಹೋಗ್ಬಿಟ್ಟ ಆದ್ಮೇಲೆನೆ ಅಲ್ಲೊಳ್ಗ ಒಗಡೆ ಬೀಳೋದು ಫುಲ್ ಸಕ್ಕತ್ತಾಗಿ ಇರತ್ತೆ ಅದೆಲ್ಲಾ ಆದ್ಮೇಲೆ ಇನ್ನೊಂದು ಮಧ್ಯಾನ ಇರುತ್ತೆ ಸೆಂಟ್ರಲ್ ದೊಡ್ಡ ನಿಂಗ ಇರ್ತ ಒಂದ್ ದೊಡ್ಡ ಬಂಗ್ಲಾ ತರ ಇರತ್ತದು ಅಲ್ಲಿ ಹೋಗಿ ಕುೂತ್ಕೊಂಡ್ ಬಿಿಟ್ರೆ ಹಾಡ ಆಡ್ತಾ ಇರ್ತಾರೆ ಅವರು ಅವಾಗ ನಾವ್ ಕಣ ಮುಚ್ಕೊಂಡ್ ಕೇಳ್ತಾ ಇದ್ರೆ ಎಲ್ಲೋ ನಾವು ಭೂಮ ಮ್ಮಿ ಮೇಲೆ ಇದ್ದೀವಿ ಅಂತ ನೆನ್ಸಲ್ಲ ಅಷ್ಟ ಚೆನ್ನಾಗಿರುತ್ತೆ ಅದೆಲ್ಲಾ ಆದ್ಮೇಲೆ ಲೈಟ್ನಿಂಗ್ ಎಲ್ಲ ನೋಡ್ಕೊಂಡು ಆಮೇಲೆ ವಾಪಸ್ ಬಂದ್ವಿ ನಾವು ತುಂಬಾ ಚೆನ್ನಾಗಿ ಒಂದು ಅದು ಮೂರ್ ತಿಂಗಗಳ ಮುಂಚೆನೆ ಬುಕ್ ಮಾಡ್ಕೊ್ಬಿಟ್ರೆ ನಮ್ಗೆ ಇದೆಲ್ಲಾ ರೂಮ್ ಎಲ್ಲ ಅವ್ರೇನೆೇ ಕೊಡ್ತಾರೆ ಮೂರ್
ಹೌದಾ ಅವೆಲ್ಲಾ ಉಚಿತವಾಗಿ ಕೊಡ್ತಾರ ರೂಮ್ ಎಲ್ಲಾ
ಹಾ ಅದು ಅದನ್ ಕೇಳ್ಬೇಕು ಆದ್ರೆ ಮೂರ್ ತಿಂಗಳು ಮುಂಚೆನೆ ಬುಕ್ ಮಾಡ್ಬೇಕ ಅದಕ್ಕೆ ಅಂದ್ರೆ ಉಚಿತವಾಗಿ ಅಂದ್ರೆ ಬೇರೆ ಕಡೆ ರೂಮ್ಗಿಂತ ಇಲ್ ಕಡಿಮೆನೇ ಇರುತ್ತೆ ಅವ್ರದೇನೇ ತಾನೆ ಈಶಾ ಅವ್ರದ ನೇ ತಾನೆ ಒಂದು
ಎಷ್ಟ ಇರುತ್ತೋ ಗೊತ್ತಿಲ್ಲ ಅದು ಕೇಳ್ಕೋಬೇಕು ಮೂರ್ ದಿವಸ ಇರ್ಬೋದು ಅಲ್ಲಿ ಚೆನ್ನಾಗಿರತ್ತೆ ಅವ್ರ ಏನೇನ್ ಮಾಡ್ತ ತಾರೋ ಅದೆಲ್ಲ ಹೇಳ್ಕೊಡ್ತಾರೆ ಮೂರ್ ದಿನ ಅಂತೂ ನಮ್ಗೆ ಹ್ಮ್ ಮನೆ ಕಡೆ ಏನು ನೆನಪಾಗಲ್ಲ ಅಷ್ಟ್ ಚೆನ್ನಾಗಿ
ಹ್ಮ್ ಹಂಗಂದ್ರೆ ಸಾಧು ಆಗ್ಬಿಡ್ಬೇಕುಂತ ಅನ್ಸುತ್ತ ಅಲ್ಲ ಹೋದ್ರೆ ಎಲ್ಲ ಬಿಟ್ ಬಿಿಡೋಣ
ಹಾ ಅನ್ಸತ್ ಅನ್ಸತ್ತ ನನ್ಗಂತ ಏನಾದ್ರು ಹ್ಮ್ ಬೇಜಾರಾಗ್ತಾ ಇದೆ ಅಲ್ ಹೋಗಿದ್ ನೆನ್ಪಾಗತ್ತಲ್ಲಾ ಇನ್ನೊಂದ್ಸರಿ ಹೋಗ್ಬೇಕು ಅನ್ಸ್ತಾ ಇರತ್ತೆ
ಹಓ ಬನ್ನಿ ಹೋಗ್ ಬನ್ನಿ ಹಾ
ಅಹ ನನ್ ಗೆಳತಿ ಒಬ್ಳು ಇದರು ಅಹ ನಮ ಪಕ್ಕ ಕ್ಲಾಸ್ ಅಲ್ಲ ಇದ್ಲು ಅವಳ ಅಲ್ಲೇನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ
ಹೌದಾ ಎಲ್ಲ ಬಿಟ್ಟು ಬಿಿಟ್ಟಿದಾರಾ ಮನೆಗ್ ಬರೋದು
ಮನಗ್ ಬರ್ತಾರೆ ಸೇರ್ಕೊಂಡ್ಬಿಟ್ಟಿದಿದ್ದಾರೆ ಅಂದ ಅ್ರೆ ಹ್ಮ್ ಒಂದ್ ಸ್ವಲ್ಪ ದಿನ ಇಲ್ಲಿ ನಮ್ ಬೆಂಗ್ಳೂರ್ ಹತ್ರ ಇರೋದಕ್ಕೆ ಅಲ್ಲೆಲ್ಲಾ ಇಷ್ಟ ಇಷ್ಟ ದಿನ ಅಂತ ಹೋಗ್ತಾ ಇರ್ತಾರೆ ಫುಲ್ ಎಲ್ಲಾ ಅವ್ರ ಮಾತಾಡೋ ಶೈಲಿನೇ ಇದಾಕ್ಬಿಟ್ಟಿದೆ ಫುಲ್ಲು ಹೆಂಗೆ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರನ್ನ ನನ್ ಹಂಗ ನೋಡೇ ಇರ್ಲಿಲ್ಲ ಹಂಗ ಬಿಟ್ಟಿದ್ದಾರೆ ಫುಲ್ ಸಮಾಧಾನವಾಗಿ ಹಿರ್ತಾರೆ ಜೋರ್ ಜೋರಾಗಿ ಮಾತಾಡದು್ ಇಲ್ಲ ಆತರ ಚೆನ್ನಾಗಿ ಅಂದ್ರೆ ಮನ್ಸಿಗೆ ಒಂದ ತರ ನೆಮ್ಮದಿ ಇರತ್ತೆ ಅನ್ಸುತ್ತೆ ಅವ್ರಿಗೆಲ್ಲ ಅವ್ರದೇನ್ ಧ್ಯಾನ ಮಾಡ್ತಾ ಇರ್ತಾರಲ್ವಾ
ಹೌದು ಅಂದರೆ ಅವ್ರಿಗೆ ನಮ್ಮ ಥರ ಬೇರೆ ಆಸೆಗಳಿರಲ್ಲ ಅಲ್ಲಿಗೆೋಗ್ಬೇಕು ಇಲ್ಗೋಗ್ಬೇಕಂತ ಅವರು ದೇವ್ರನ್ನ ನೆನೆಸ್ಕೊಂಡು ದೇವ್ರ ಕೆಲ್ಸಾಗ ಮಾಡ್ಕೊಂಡು ಅಪ್ಪ ಅಮ್ಮ ಅಂದ್ರೆ ಇದ್ದೇ ಇರುತ್ತೆ ಅವ್ರ ನಮ್ಮ ಮಾತ್ರ ಬಿಡಕ್ ಆಗಲ್ಲ ಅದಕ್ಕೆ ಮನೆಗ್ ಬರ್ತ
ಬರ್ತಾರೆ ಮನೆ ಬರ್ತಾರೆ ಅಂದ್ರೆ ಇವ್ರು ಕಂಪ್ಲೀಟ್ ಆಗಿ ಅವ್ರ ಕಡೆನೆ ಹೋಗ್
ಹೋಗ್ಬಿಟ್ಟೆ ಹ ಹಾ ಹಾ ಹಾ ಅಂದ್ರೆ ಅಲ್ಲಿ ಕೆಲ್ಸ ಮಾಡ್ಕೊಂಡಿರ್ತಾರೆ ಹ್ಮ್
ಕೆಲ್ಸಕ್ ಸೇರ್ಕೊಂಡ್ ನಂಗ ಸೇರ್ಕೊಂಡ್ ಅಲ್ಲಿ ನಮ್ ಜನಕ್ಕಿಂತ ಜಾಸ್ತಿ ಹ್ಮ್ ಆಂಗ್ಲ ಜನನೇ ಜಾಸ್ತಿ
ಹೌದಾ ಹೊರ್ಗಡೆಯಿಂದ ಬಂದಿರೋರೆ ತುಂಬಾನ
ಎಷ್ಟು ಭಕ್ತಿಯಿಂದ ಇರ್ತಾರ ಗೊತ್ತಾ ಅವ್ರಲ್ಲಿ ನಮ್ಮವರು ಅಷ್ಟೇನೆ ಬಂದು್ ಹೋಗ್ತಾರೆ ಅವ್ರಲ್ಲಿ ಇರ್ತಾರೆ ನಿತ್ಕೊಂಡು ಎಲ್ಲದಕ್ ಕ್ಕು ಒಂದೊಂದು ಐದ ಐದೋರ್ ಮೀಟರ್ಗೂನು ಇರ್ತಾರ ಅವರು ನಿಂತ್ಕೊಂಡು ಎಲ್ಲಾರ್ನುೂ ಕಳ್ಸೋದು ಆಹ ಮಾತಾಡ್ದೇನೆ ಇರೋದಕ್ಕೆಲ್ಲಾ ಇದ್ ಮಾಡೋದು ಎಷ್ಟು ಸಮಾಧಾನವಾಗಿರ್ತಾರೆ ಅಂದ್ರೆ ಎಲ್ಲಾರ್ ಗುನು ನಮಸ್ಕಾರ ಹೇಳಿ ನಕ್ಕೊಂಡು ಮಾತೆ ಮಾತಾಡಲ್ಲ ಅನ್ಸತ್ತೆ ಅಲ್ಲಿ ಹೋದ್ ಮೇಲೆ ಮಾತಾಡದೆೇ ಬಿಟ್ ಬಿಡ್ತೀವ ಅನ್ಸತ್ತೆ
ಹೌದಾ ಹ ಹ ಆದ್ರೆ ಅಲ್ಲೆಲ್ಲಾ ಹೋಗ್ಬೇಕಂದ್ರೆ ನಮ್ಗೆ ತಮಿಳ್ ಬರ್ಬೇಕು ನಿಮಗ್ ಬರ್ತಾ ಇತ್ತಾ
ಅಂದ್ರೆ ನನ್ ಗೆಳತಿ ಒಬ್ಳಿದ್ಲು ತಮಿಳ್ ಬರ್
ಹಾ ನನ್ಗೂ ಕನ್ನಡ ಬಿಟ್ರೆ ತಮಿಳ್ ಎಲ್ಲ ಬರಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಯಾರಾದ್ರೂ ಕರ್ಕೊಂಡ ಹೋಗ್ಬೇಕು ತಮಿಳ್ ಬರೋರೆೇ ಬೇಕು ನನ್ಗೆ ದಿನನಿತ್ಯ ಆದೂ ಏನ್ ಮಾತಾಡ್ಬೇಕ ಅದು ಸಹ ಗೊತ್ತ್ ಇತ್ತಲ್ಲ
ಹೌದು ನಮ್ಗೆ ಇಲ್ಲಿ ಕನ್ನಡ ಮಾತಾಡಿ ಆ ತರನೇ ಇದಾಗಬಿಟ್ಟು ಬಿಟ್ಟಿರತ್ತಲ್ಲಾ
ಹ್ಞ ಹೌದು
ಅವ್ರಗ್ ಹಂಗ ತಮಿಲಳ್ ಆಗ್ಬಿಟ್ಟಿರತ್ತೆ ಲ್ವಾ ಅವ್ರಗ್ ಈಸಿ ಆಗ್ಬಿಡುತ್ತೆ ಅಂದ್ರೆ ಇ ಇವ್ರ ಹೆಂಗೆ ಅಂದ್ರೆ ನನ್ಗೆ ಹೇಳಿದ್ ಇದಲಲ್ವಾ ಅವಳು ಇದ ಇದಿದ್ ಮನೆ ಅಹ ಅವ ಮನೆ ಪಕ್ಕ ಎಲ್ಲಾ ಅವ್ರೇನೇ ಇದ್ರು ಅವ್ಳು ಚಿಕ್ಕವಾಗಿಂದ ಅಲ್ಲೇನೇ ಅಲ್ವಾ ಅದಕ್ಕೇನ್ ಅವ್ಳಿಗೆ ಚೆನ್ನಾಗ್ ಬರುತ್ತೆ ಬೇರೆ ಯಾರ್ಗೂ ಬರಲ್ಲ
ನನ್ಗೂ ತುಂಬಾ ಸ್ನೇಹಿತರು ಇದ್ದಾರೆ ತಮಿಳ್ ಅವರೇ ಇದ್ದಾರೆ ಆದ್ರೆ ಅವರು ಇಲ್ಲೇ ಕನ್ನಡ ಕಲ್ತ್ ಬಿಿಟ್ಟಿರ್ತಾರೆ ನನ್ಗು ನನ್ಗುನು ಕನ್ನಡನೇ ಅಲ್ವಾ
ಹಾ
ಕನ್ನಡದಲ್ಲೇ ಮಾತಾಡ್ಕೊಂಡು ಇದ್ಬಿಡ್ತೀವಿ ಅವರು ಆಾಗ ಅವಾಗ ಇವಾಗ ಅಲ್ಲಿ ಇಲ್ಲಿ ಒಂದ್ ಪದ ಬಳಕೆ ಆಗೆ ಆಗುತ್ತೆ ಲ್ಲ ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೂ ಆವಾಗ ಆ ಪದಗಳು ಮಾತ್ರ ಗೊತ್ತಾಗುತ್ತೆ ಬಿಟ್ರೆ ನನ್ಗೆ ಒಂದ ಒಂದು ಒಂದು ಪರ್ಸ್ ಪರ್ಸೆಂಟ್ ಸಹಾಗಿೆ ನಂಗೆ ಗೊತ್ತೇ ಇಲ್ಲ
ನನ್ಗೂ ಗೊತ್ತಿಲ್ಲ ಅವ್ರ ಏನಾದ್ರು ಮಾತಾಡ್ತ ೆ ಒಂದ್ ಸ್ವಲ್ಪ ಅರ್ಥ ಆಗತ್ತೆ ಏನು ಅನ್ನೋದು ಅಷ್ಟೇ
ಹ ನನ್ಗ ಅದು ಇಲ್ಲ ಊಟಿ ಅಯ್ಯೋ ಊಟಿ ಅಂತ ಇದ್ದೀನಿ ಏನೋ ಪಾಂಡಿಚರಿಗೆ ಹೋಗಿದ್ದೆ ಅಲ್ವಾ ಪಂಡಿತರಿಗೆ ಬೆ ಬೆ ಬೆ ಬೆಬ ಅಂತ ನಿಂತ್ಕೊತ್ದ ಅಲ್ಲೊಂದು ಕಾಫಿ ತಗೊಳಕು ಸುಮ್ಮನೆ ನಿಂತ್ಕೊಂಡಿರದು ಅವ್ರರು ತಗೊಂಡ್ ಬಂದಕೊಡ್ತಾರೆ ಆ ಒಂದು ಎಳ್ನೀರ್ ತಗೊಂಡಿದ್ದೀವಿ ಹುಡ್ಗುರೆಲ್ಲಾ ಅಲ್ಲಿ ಸಿಗರೆೇಟ್ ಸೇದಕಂತ ಹೋಗ್ಬಿಟ್ಟಿದ್ದಾರೆ ನಾನು ಮತ್ತೆ ಇನ್ನ ಹುಡ್ಗಿರಷ್ಟೆ ಅದ್ರಲ್ಲಿ ಒಂದ್ ಹುಡ್ಗಿ ನಾವ್ ನಾಗ ಆ ನಾವ್ ಐದ ಜನ ಹುಡ್ಗೀರ್ ಹೋಗ್ಬೇಕಾಗಿತ್ತು ಒಬ್ಬಳು ಕ್ಯಾನ್ಸಲ್ ಆಗಿ ನಾ ನಾಲ್ಕ್ ಜನ ಮಾತ್ರ ಹೋದ್ವಿ ಮೂರ್ ಜನ ಎಳನೀರ್ ಕುಡಿ ಏನು ಒಬ್ಬಳು ಸ್ಮೋಕ್ ಮಾಡತಾಳ ಅವ್ಳು ಹೋಗ್ಬಿಡಿದ್ಲು ಹುಡುಗುರ್ ಜತೆ ಅವ್ಳ ತಮಿಳ್ ಬರುತ್ತೆ ಸ್ಮೋಕ್ ಮಾಡೋ ಹುಡ್ಗಿಗೆ ಆ ಆ ನಾನು ಇಟ್ಕೊಂಡು ಅಹ ಎಳ್ನೀರ್ ಅವ್ರು ಒಡ್ಕೊಂಡ್ ಕೊಡ್ತೀನಿ ಅಂತ ಕ ಒಡ್ಕೊಂಡ್ ಕೊಡಿ ಅಂತ ಕೇಳ್ಬೇಕು ನಾನು ನನ್ಗಸಾ ಏನಂತ್ ಬರ್ತಲ್ಲಾ ಹಿಂಗಿಟ್ಕರ್ ನಿತ್ಕೊಂಡಿದ್ದಿ
ಹ್ಮ
ತುಂಬಾ ಸೆಕೆ ಅಲ್ವಾ ಇಡ್ಕೊಂಡು ನಿಂಕೊಂಡಿದ್ದೆ ಆ ಫಸ್ಟ್ ಅಲ್ಲಿ ಹುಡು ಹುಡುಗುರುನು ಕುಡಿಯ ಕುಡಿಯವಾಗನೇ ಈ ಇಬ್ರು ಹುಡ್ಗಿರು ಕುಡ್ದ್ ಬಿಿಟ್ರು ಒಓಡ್ಕೊಂಡ್ ಕೊಟ್ರು ಆಯ್ತಾ ಎಲ್ಲಾರ್ದು ಹುಡ್ಗುರ್ದ ಇಸ್ಕೊಂಡ ಅವಾಗ ನಂದುು ಸ್ವಲ್ಪ ನಿಧಾನ ಅಲ್ವ ಕುಡಿಯೋದು ಹ ಹಿಡ್ ಕುಡ್ದ್ಬಿಟ್ಟಿದೀನಿ ಆಂಟಿನೂ ಬರ್ತಾ ಇಲ್ಲ ನಾನು ಹೋಗ್ತಾ ಇಲ್ಲ ಎತ್ಕೊಂಡ್ ಹೋದ್ರೆ ಬಿಸಾಕ್ಬಿಟ್ರೆ ಸು್ನೆ ವೇಸ್ಟ್ ಆಗ್ಬಿಡದ ಅಂತ ನಾನು ನಿಂತ್ಕೊಂಡಿದ್ದೀನಿ ಹಂಗ ಆಯ್ತು
ಅವಾಗ ಅನ್ಿಸತಾ ಇರತ್ತೆ ಏನಾದ್ರು ಸ್ವಲ್ಪ ಪಪ ಕಲ್ತ್ಕೋಬೇಕು ಅನ್ನೋದು ಹ್ಮ್ ಹಾ ಸರಿ ಆಯ್ತು ನಮ್ಮ ಅಕ್ಕ ಬಂದ್ರು ಅವ್ರ ಜೊತೆ ಮಾತಾಡ್ಬೇಕು ಇ್ರ
ಹಾ ಸರಿ ಸರಿ